ಹೇಳ್ದಾ.
ಹಲೋ.
ಹಲೋ.
ಕೆಲ್ಸತಿದ್ದ.
ಕೇಳಸ್ತದ ಕಣ ಹೇಳು.
ಹಾ ಟ್ಯಾಬ್ಲೆಟ್ ತಾಕದಿಕಪ್ಪಾ
ತಕೊಂಡ್ಯ.
ಹ್ಞೂ
ಮಲ್ಕೋ
ಮಾಳ್ಕೋಳೋದೆ ಈಗ
ನಾಳೆ ಬೆಳಿಗ್ಗೆ ನಾಲ್ಕವರೆಗೆ ಎದ್ದು ಹೋಗೋದು.
ಬ್ರೋ ಇವಾಗ ಅವರು ಫೋನ್ ಬುಕ್ ಮಾಡಿಸ್ಯರಲಾ. ಅದಕಿಂತ ಚೆನ್ನಾಗಿರೋ ಸಿಕ್ತಿದ ಅದೇನಕ್ ಅದೇ ಬೇಕು ಅಂದ ಬಿಟ್ಟು ಮಾಡಿಸ್ಕೊಂಡಿರೋದು ಅವ್ರು.
ಹ್ಮ ಬ್ಯಾಟ್ರಿ ಕೆಪಾಸಿಟಿ ಎಷ್ಟ ಅದೇ ಹೇಳು.
ಅದ್ಕಿಂತ ಮೂರ್ ಸಾವಿರ ಜಾಸ್ತಿ ಕೊಟ್ರ ಎಷ್ಟ ಆಗೋತ್ತಾ.
ಎಷ್ಟಾ.
ಅವರು ಎಷ್ಟೋ ಅಂದ್ರು ಇದೇ ತಕೊಬಿಡು ಈ ಸಕತ್ಗೈತ ಇದು. ಬ್ಯಾಟ್ರಿ ಪಿಕಪ್ ಎಲ್ಲಾ ಚೆನ್ನಾಗೈತಿ ಇದ್ಕಿಂತ ಅಂತಂದ್ರು. ಅಯ್ಯೋ ಅವ್ರಗ್ ಅದೇ ಬೇಕಂತ ಅದನೇ ಮಾಡಿ ಅಂದೇ.
ಅವರು ಸ್ಯಾಮ್ಸಂಗ್ ಅದ ಇಪ್ಪತ್ತೆಂಟಕ್ಕೆ ಹೊಸ್ತ ಬಿಡ್ರದು ಈಗ ನೆನ್ನೆ ಮೊನ್ನೆ. ಹದ್ನೂರು ತಕ್ಕಲಕ್ ಹೇಳು ಅದಕ್ ಅದು ಸಕ್ಕತ್ತಾಗೈತೆ ಅಂತಂದ್ರು.
ಅವರು ವಿವೋ ಬಿಟ್ರೆ ಬೇರೆ ಫೋನೇ ಬೇಡ ಅಂದ್ರು
ಅವ್ರ ತಪ್ಪು ವಿವೊನ್ ಇರೋದು.
ಯಾರತಪ್ಪ. ಅಂತಪ್ಪ ವಿವೋ ಅವಕ್ಕ ಅವಕ್ಕ ಮುಂಚೆ ವಿವೋ ತಗೊಂಡಿದ್ರು ಅ ವಿವೊ ಈವಾಗ
ಅಂದ್ರೆಡ ಈಗ ನಾನು ನನ್ ತಪ್ಪ ಮೋಟೋ ಇತ್ತು ಈಗ ನಾನು ಎಷ್ಟು ವರ್ಷ. ಇ ನ ನಾ ಹೊಡಿನಿಲ್ಲ ಅಂದಿರ ನಾನು ಫೋನೇ ತಗೋತಿರ್ನಿಲ್ಲ.
ಹ ನಾನು ಅದ್ನೇ ಅಂದಿ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ ಅಕ್ಕಾ. ವಿವೋ ಅಂತಾನೇ ಎಲ್ಲ. ನಂದುವೆ.
ಹ್ಮ
ನಮ್ದ್ ಅವಂದು ಮೋಟೋ ತಗೊಂಡಿದ್ದು ಅವ ನೈನ್ತ್ ತಗೊಂಡಿದ್ದು ಏ ಮಾತಾಡ್ತೇನೆ ನಾ ಏನ್ ಮಾಡ್ಲಿ.
ಹಾ ಒದ್ದಾ ಆಡ್ತಿದೆ ಮಾತಾಡಕದಕ.
ಮಾತಡ್ತೀನಿ ಎಲ್ಲ ಮೂಗೊಳಗ್ ಕೈ ಇತ್ತು ಅದಕ್ಕೆ.
ಹ್ಮ್
ಆಯ್ತಾ ಅದಕ್ಕ ಹಂಗಂದ ಅವರು ವಿವನೇ ಬೇರೆ ಬೇಡ ಅಂತಂದರು ರಿಯಲ್.
ಕೊಂಡರದು ಎಂಬತ್ ಸಾವಿರ ರೂಪಾಯದು. ಅವ್ರಗ ಸ್ಟೋರೇಜ್ ಸ್ಟೋರೇಜ್ ಬೇಕಾಗಿತ್ತಂತೆ.
ನಿಂದು ಕಡಿಮೆ ಇತ್ತಲ್ಲಾ ಇಪ್ಪತ್ತೆಂಟು ಸಾವಿರ ಬಿಟ್ರಲ್. ತ ಕ್ಯಾಮರಾ ಗೇಮ್ ಎಲ್ಲ ಚೆನ್ನಾಗ ಅದವಂತ್ ನೋಡ್ರಿ ಅದೇ ಕಣೊ ಪ್ರಾಬ್ಲಮ್ ವಿವೋನೇ ಬೇಕು ಅಂತಿದ
ತಕ್ಕಾಲ ನಾನು ಅಂದ ಅಂದಿ ಅರ್ ಜನ ಅವ್ರು ಇದ್ ಚನದ ಇದ್ನ ತಕ್ಲಕ್ ಕೇಳ ಅಂತಂದ್ರು ಅಣಾ ಅವ್ರ ಅವ್ರ ದುಡ್ಡು ಅವ್ರ ಅವರು ಇಷ್ಟ ನಮ್ಗೆ ಯಾಕೆ ಮಾಡಿ ಅದನ್ನಂತಂದಿ
ಯಾರ ಅಂದರು ಅವಂಡ್ ನಾನು ಕಬುಡಿ ವರ ನ
ಹ್ಮ್
ಹ್ಮ್
ಆಮೇಲೆ ಆ ಇದೇ ನಿಂದೇ ಮಾಡಿದ್ದು ಅವ್ರ ತಪ್ಪಿರೋದು ಅಂದ್ರೆ ಐಫೋನ್ ತಕಲಿ ಬಾರ್ದಂತ ನಾನಂದೇ ಅದಕ್ಕೆ ಅವರು ಐ ಫೋನ್ ಏನಕ್ಕೆ ಅಂತಂದ್ರು ಐಫೋನು ಸ್ಟೋರೇಜ್ ಇರಲ್ಲ ಅದಕ್ ಇದು ಅದ್ರ ಇದು ಕ್ಯಾಮ್ರಾನು ಚೆನ್ನಾಗೈತೆ ಸ್ಟೋರೇಜು ಚೆನ್ನಾಗೈತೆ ಅಂತಂದ್ರೆ
ನೆಕಷ್ಟು ನಂಗು ಅದೇ
ಹ ಅಷ್ಟ ದುಡ್ ಕೊಡ್ಬಿಟ್ಟ ಪೋನು ಅಷ್ಟದುಡ್ ಮ ಕಳಕು ದುಡ್ ಇಲ್ ಟೈಮ್ ದುಡ್ಡ ಆಗ್ತನ ಹಾ
ನಾ ತಗೊಡ್ತೀನಿ ಅಂದಾ
ತಕೊಡ್ತಿ ನೀ ಅಷ್ಟಡ್ ತಕೊತಿನ
ಎಷ್ಟದಾ
ಚಾಕೋಡತ್ನಿ ಅಂತಂದ ಎಲ್ಲ ಕೂಡ ನಾನ್ ಅಂದಿರೋದು ಇವಾಗ ಆ ನಾನೇ ಐಫೋನ್ ತಗತಿನಿ ಅದನೆ ಯೂಸ್ ಮಾಡ್ಕೊಕ್ ಬಿಡುವಂತ
ನೀ ಐಸನ್ ತಕ್ಕಳಡ
ಹ್ಮ್ ಯ ನಾನು ಚೆನ್ನಾಗಿರೋ ಕ್ಯಾಮ್ರಾ ಇರೋದ ಫೋನನ್ನ ನೋಡ್ಬಿಟ್ಟು ತಗೋತೀನಿ ಸಾಕು ಅಷ್ಟಿಯ ಅದ ನೀನು
ಅದು
ನಿಂಗಗೊಂದು ನನ್ಗೊಂದು ಏನಕ್ಕೆ ತಕಲ ಟೈಮ್ಗೆ ಈಗ ದುಡ್ಡ್ ಇತ್ ಮಾಡಕ್ ಕೆಲ್ಸ ಬಿಡ್ಬಿಟ್ಟು ಮತ್ತೆ ಈಗ ಯಾವಾಗ ತಕೋಂಡೆ ಅಂದ್ರೆ ನಂಗೆ ಗೊತ್ತಾ
ನಾನ್ ನಂದಿದ್ದು ಎರಡ್ ಸಾವಿರದ ಮೂವತ್ತಕ್ ಬಂದ ತಕ್ಕ
ಆದ್ ಅಲ್ಲಿ ಗಂಟ್ ನೋಡೋ ತಕ ಏನೇನ್ದ ಅವತ್ತಿಗೆ ತಕೊಳ
ಏನೇನ್ ಅತ್ ನೀನೇನ್ ಅತ್ ಅನ್ ಬೇಡ ಹೇಳಿದ ಮಾತ್ ಕೇಳ
ಯಕಂದ್ರ ಪಾಂಡವಲ್ಲ ಜಾಸ್ತಿ ಇದ್ದಾಗ ಮಾತ್ರ ಹಾಕ್ಬೇಕು ಫೊನ್ವಳ್ಗ. ಪಾಂಡ ಹೊಲನೀರಲ್ಲ ಅಷ್ಟ ಹಾಕ್ಬಿಟ್ಟು ಏನಕ್ಕೆ ಯೂಸ್ ಇಲ್ಲ ಇದದ್ದು.
ಹ್ಮ ಅದೆ.
ಅದಕ್ಕ ಇನ್ನೊಂದ ಮೂರಸಾವಿರಕ್ಕಂದ ಲಕ್ಷ ಸಾಕ್ರ ಕ್ಯಾಮ್ರಾನೆ ತಕೋಬಹುದು ಆರಾಮಾಗಿ.
ಕ್ಯಾಮೆರಾ ತಗೋ ಆದ್ರ.
ಇಲ್ಲ ನನ್ ಫೋನ ನಿನ್ ಕೊಡ್ತನಿ ನಿನ್ ಫೋನ ನಂಗ ಕೊಡು. ನಾನು ಐಫೋನ್ ಮಾಡಿಕತನಿ.
ಹಾ
ಹ್ಮ್
ನಿನ್ ಫೋನ್ ನಂಗ ಕೊಡ್ತೀನಿ ನನ್ ಫೋನ್ ನಿಂಗ ಕೊಡ್ತಿದ್ರೆ ಏನರ್ತಾ.
ನಿನ್ ಫೋನು ಅಪ್ಪಂಗ ಕೊಟ್ಬಿಡು ಅಷ್ಟೇ ನಾನು ಅಮ್ಮಂಗ ಒಂದ ಹೊಸ ತಗೊಂಡ್ತೀನಿ.
ಷ ಅಪ್ಪ ಈಗ್ಲೇ ಹೊಸ ತಕ್ಕಳಂಗ ಕೂತದ ನನ್ ಫೋನೆನ್ ಇಸ್ಕೊಡದ ಅಪ್ಪಾ.
ಮತ್ತ ನಿನ್ ಪೋನ್ ನಮಮ್ಮಿಗ ಕೊಟ್ಬಿಡು ಅಂದುರ.
ಹ್ಮ್ ಆಯ್ತು.
ಎಲ್ಲನು ಡಿಲೀಟ್ ಮಾಡಿ ನೀಟಾಗಿ.
ಪಾಪ ಅವ್ರಿಗ ಇನ್ನು ಅಷ್ಟು ವರ್ಷ ಕಾಯ್ಬೇಕಾ.
ಹ ಈಗ್ಲೇ ನಿಖನ ನಾವು ಹೋದ್ಮೇಲೆ ಇನ್ ಫೋನೇ ಬೇಕಾಗಿಲ್ಲ ಅವ್ರಗ. ಇನ್ ನನ್ ಫೋನ್ ಇರುತ್ತ ನೋಡ್ತರ ಹ ನಾ ಫೋನೆ ಕೊಟ್ಟಿಲ್ಲ ಅವ್ರ್ ಕೈಗಾ.
ಹ್ಮ್
ಅ ಹೆವಿ ನಿದ್ದೆ ಬಂದ್ ತಕ್ಷಣ ಮುನಿಕಣ್ಣಿಂದತ್ತು ಫೋನ್ ಮಾಡ್ಬಿಟ್ಟು. ನಿದ್ದೆ ಬಂತು ಹೊಟ್ಟೆ ಹಸದಿತು ಎದ್ದಕ್ಕೂ ಸಂಕಟ ನಿದ್ದೆ ಬರತಿ ಆಯ್ತ ಇಲ್ಲ.
ಹ್ಮ್
ನೋಡಿ ಈಗ ಒಂದ್ ಟ್ಯಾಬ್ಲೆಟ್ ನುಂಗಿ. ವೀಕ್ಷ್ಮ ವೀಕ್ಷ ತಕ್ಕೊಂಡಕ್ಕ ಸುಮಾರು ಗಂಟ್ಲೂ ಕಡಿಮೆ ಆಯ್ತು.
ಹ ಅದಕ್ಕೆ ತಕ್ಕಂದಿದ್ದೇ
ಒಂದೆಡ್ರ ಐ ಅಲ್ಲಿ. ಅದು ಇದು ತಿನ್ಬಿಡ್ತೀನಿ ಆಫೀಸ್ಲೆ ಹ್ಮ್. ಇವತ್ ನೋಡ ಐಸ್ ಕ್ರೀಮ್ ತಿನ್ಕೊಂಡ ಅವ ಪುನ್ ನಿನ್ನೆ ನೈಟು ಸಕ್ರ ಬು ಬಸ್ರು ತಿನ್ಕೊಂಡಿವಿ.
ಅದಕ್ಕ ಅದು
ಅದು ಮತ್ ನಾವು ಅದು ತಿನ್ನಿಲ್ಲ ಅಂದ್ರ ನಾವು ದಪ್ಪ ಆಗಕೋಸ್ಕರ ನಾನು ತಿಂತಾ ಇರೋದು ಅವ್ನೆಲ್ಲಾನುವೆ.
ತಿನ್ನು ತಿನ್ಬೇಡ ಅಂತ ಹೇಳ್ತಾ ಇಲ್ಲ.
ಅದು ಅದ್ನ್ ನಿಲ್ಸಕ ಹೋಗ್ಲ.
ಟೈಮ್.
ಹಾ
ಸನ ಗಂಟ್ಲು ನೋವ್ ಟೈಮು ಸ್ಪಲ್ಪ. ಲ್ಪ ಅವಾಯ್ಡ್ ಮಾಡ್ಬೇಕು ಪರೋ
ಹ್ಮ್ ಆಗಲ್ಲ ಅದಕ್ಕೆ ಈಗ. ಶುಕ್ರವಾರ ನಾನ್ ನಾಳಿದ್ದು ಬಂದ್ರೆ.
ಹ್ಮ್
ನೀ ಒಬ್ಳೇ ತಿನ್ಬೇಕ್ ನನ್ ತಿನ್ನ ಅನ್ಬೇಡ. ಸರಿಯಾ
ಹೇಳಳ್ದಂಗ ಎಲ್ಲಿ ಹಾಕನ ಬಾ.
ಬೇಕಾದ್ರೆ ನಾನು ಬೇರೆ ಸ್ನಾಯಕ್ಸ ಇಷ್ಟ ಆಗತ್ತೆ. ಅದೇ ನೀ ತಿನ್ನೋ ಅದ್ನ ನಾನು ಬೇಕಾರೆ.
ಹಾ
ಮತ್ತೆ ಬರೆ ಐಸ್ ಕ್ರೀಮ ಒಂದೆಯಾ.
ಸಿಮ್ ಒಂದೆ ಅದು ಹು.
ಸರಿ ಸರಿ ಬಿಡ ಆಯ್ತು.
ಹು
ಅಡ್ರೆಸ್ ಪಕ್ಕತಾನೆ ಇದು ಆಮೇಲೆ ಬೇರೆ ಕಡೆ ಹೋದ್ರೆ ಹಿಂಸೆ ಐತೆ. ಅದು ಅಂಗಡಿಲ್ಲೇ ತಕೊಬೋದಾಗಿತ್ತಲ್ಲಾ ನೀವು
ಆಮೇ ಬಿಲ್ಲ ಬಲ್ಲ ಮ ಸರ
ಇದೇ ಕಡಿಮೆಗ ಅದಲ್ಲ ಅಲ್ಲ ಕ್ರೆಡಿಟ್ ಕಾರ್ಡ್ ಕೊಡದು ಅಂಗಡಿಲಿ
ಯಾರ್ ತಿಗ
ಇರೋರ್
ಯಾರ್ ಕೊಡ್ತ ಇರ ಏ ಇರೋರಾರ್ಗು ಇಲ್ಲ ಅಲ್ಲಿಯ ಆ ಕಾಫಿಗೆ ಎಷ್ಟ ಎಷ್ಟ
ಹು ಇವಾಗ ಇದ್ರಲ್ಲಿ ನಾ ಮಾತಾಡ್ತಾ ಇರ್ತೀ. ಬೇರವ್ರ ಫೋನ್ ಮಾಡಿದ್ರ ಬಿಜಿ ಬರ್ತದಾ.
ಇಲ್ಲ ರಿಂಗ್ ಆಯ್ತದೆ. ಇದ್ರಲ್ಲಿ ಮಾತಾಡ್ಬಾರದು ಒಕೆ ನಾ
ಏನ
ಬಾರದ ಅಂತ ಸರಿ ಅದು ಬಿಡು.
ಹಾ
ಹಾ
ನಿಮ್ ಒಂತರ ಚಂದಾ ಲಯ ತರ ಮಾತಾಡಕ ಬಿಡು ಹೋಗೋಣಕ.
ಯಾಕ್ಕ
ಅದೆನಪ್ಪಾ ಗೊತ್ತಿಲ್ಲ ಫುಲ್ ಇಷ್ಟಪಟ್ಟು ಮಾತಾಡ್ತವೆ.
ಅಂದರೆ
ಹು ‌ನೀರ್ ಕುಡಿನ ಹು
ನೀ ಎಷ್ಟ್ ಕುಡಿಬೇಕ ಅಂತಿ ನೀರ.
ಪೆರೊ ಹಾಕೂ
ವೀಕ್ಸ್ ಹಾಕಂಡ್ ಮಲಗಿದೆ ರಾತ್ರಿ ಆದ್ರೂವೆ ಇವಾಗ ನಾಳೆ ಹೋಗದಲ್ಲ ಡ್ಯೂಟಿಗೆ ಸುಮ್ಮಿರ.
ಅವ್ವ ನೀನು.
ಹೋಯ್ತನಿ ಅಂದ್ರ ಏಳ್ ಗಂಟ ಮೇಲೆ ಹೋಯ್ತೆನೆ.
ಡ್ಯೂಟಿ ಹೋಗದ ಇದ್ ಬಿಟ್ರ ಹ.
ಹಾ ಏಳ್ ಗಂಟೆ ಮೇಲೆ ಹೋಯ್ತನಿ ಬಿಡು.
ಬಲ್ಲ.
ಏಳು ಗಂಟೆ ಆಮೇಲೆ ಜನರಲ್ ಹೋಯ್ತನಿ.
ಹಂಗ ಡ್ಯೂಟಿಗ್ ಹೋಗಲ್ಲ ಅಂತಾರ.
ಹಾ, ಅಂದ್ರ ದ ಅಷ್ಟೊತ್ತಿಗೆ ಹೋಗಲ್ಲ ಫಸ್ಟ್ ನೆಮ್ಮದಿ ಆಗಿ ಮಲ್ಕತ್ತೆನಿ ಒಂದ ಗಳಿಗ ಏಯ್ ಬರಕ್ಕಾಗಲ್ಲ ಅವನ ಸಾಯ್ತನ ಅವ ಮ್ಯಾನೇಜರ್ ಬುಡಲ್ಲಾ.
ಮ ಶಿಫ್ಟ್ ಜನರಲ್ ಶಿಫ್ಟ್ ಗೆ ಹೋಗೋದು.
ಈ ಈಗ ಬೇರೆ ರಜಾ ಹಾಕ್ಬಿಟ್ಟಿಂದಲ್ಲ ಎರಡ್ ದಿನ ಅದಕ್ಕೆ ತಲೆನೋ ಅವ್ರ
ಹ್ಮ್, ಪ್ರದಿಪ್ಪನ್ನ ಬರಲ್ಲಾ
ದಚರ
ಮತ್ತೆ ಇನ್ನೇನ್ ಇಬ್ರು ಇದ್ದಾರಲ್ಲ ಈಗ.
ಅದಕ್ಕೆ ಈ ಬ್ರರುೂ ಪ್ಸ್ ಚಿಪ್ಪ ಹೋಗಲ್ಲ ಸೆಕೆಂಡ್ ಹೋಗ ಮಾತಾಡ ಸಾಯಂಕಾಲ ಇದ್ದಬಿಟ್ಟು ಊಟ- ಗಿಟ ಮಾಡ್ಕಂಡ ಬರೋದು.
ಹ್ಮ್, ಅಷ್ಟ ಬೆಳಗ್ಗೆ ಅವ್ರ ನಾಕಗಂಟೆ ಸಿಫ್ಟಿಗೆ ಬಂದಿದ್ರಾ
ಹ್ಮಞೂ ಹೋಗೋದ್ರೆ ಇಬ್ರು ಒಟ್ಟಿಗೆ ಹೋಗೋದ ಇಲ್ಲ ಅಂದ್ರ ಇಲ್ಲ ನ ಮಲಗ್ ಬಿಡೋದೇ.
ಕಟ್ಟೆ ಆಗಿಲ್ಲಪ್ಪ ಇದು.
ಮಾಡು ಏಯ್ -
ಅದೇ ಆಗಲ್ಲಾ
ಮಾಡು ರೆಡ್ ಕಲರ್ ಕ್ಲಿಕ್ ಮಾಡು.
ಇದೇನ್ ಕನ್ನಡದಲ್ಲಿ ರದ್ದು ಮಾಡಿ ಅಂತ ಬರತೈತೆ.
ಮಾಡು